ತಂಕ್ಸ್ ಗುರು ಹರ್ಟೇಕ್ ಮಾಡ್ಬೇಡ ಒಟ್ನಲಿ ಕಟ್ ಮಾಡ್ದ ಉಂಟಾಗ್ತ
ಹಿಂಗೆ ಮಾಡ್ಯಕಂತ ಹಲೊ ಎೌ ಬಾಡ ಮಲ್ಲರಿ
ಗಂಡ್ರೆ
ಹಾನ್ ಮಾಡಿಯ ಯಾರಿಇದು ಬತ್ತರ ಹು ಹಂಗೆ ಅದ್ಕಣ್ ಬಿಡು ಹಂಗೆ ಕಣ್ ಬಿಡು ಅಮ್ಮತ್ ತಗಿಬಡ್ದ್ ಅದ ತಾಟ್ಕೇಹೇಎಎ ಅದೆಲ್ಲ ಸೀರಿ ಎಷ್ಟ ಎಷ್ಟ ರೀ ಬದು ಹತ್ತು ನಿಮ್ ಮಾತಾಡ್ರಿ ಬಾರ ಬರ ಮಾತಾಡೋದ ಅನಸುಮಿ ಏಾರೀ ಹ ಹ ಅಂತ ಎಷ್ಟ್ ನಿಮಿಷ ಬದು ಎಷ್ಟ ನಿಮಿಷ ನಿ ಮಾತಾಡ್ಬೇಕು ನಂಗ ನೂರು ರೂಪಾಯಿ ನಿಂ ಎಂಬತ್ ರೂಪಾಯಿ ನನ್ಗೆಲ್ಲ ಬಡದಿಲ್ಲದ ನೀನು ಬತ್ತ ನೋಡತ ಅಲ್ಲಿ ನ ನ ಅಕೌಂಟ್ ಇರ್ಬೋದು ಯಕೌಂ ಕಲ್ಸ ಬ ನಿ ಮಮ್ಮಿ ಹಕಸ ಹ ನಾನ್ ಹಂಗ್ ಕೊಡಬೇಕು ಕೈಗ ಹ ನಿಮ್ಮಮ್ಮಿ ಕಾಯಿ ಕೊಟ್ಕೊಡ್ತನ್ ಕತಳ ಅಂತ ಕೊಡ್ತಿದ್ದ ನಾನ ಮಜ್ಜಾ ಮಾಡ ಅಯ್ಯ ಮಾಡ್ಬೇಕು ಎಷ್ಟ ಆತ್ ಮಾತಾಡ್ಬೇಕುತ್ತ ಐಸತ್ ಮಾತಾಡ್ಬೇಕು ಐ ಐವತ್ತು ನಿಿವಸ ಶಷಂ ಸ ಈಗ ಬಂದು ಒಂದು ಕಾಲ್ ನಿಮ್ಸ ಆಗಾಗ್ತ ಮಾತಾಡ್ರಿ ಎಷ್ಟ ನೂರ್ಪನಾ ಹ್ಮೂರು ರೂಪ ನಂಗೂರು ಎಂಬತ್ತು ಆಯ್ತಾ ನೀ ಮಾಡದ್ರ ನಂಗ ನಿಂಗ ನೂರು ನನ್ಗ್ ಎಂಬತ್ತು ಹ ಆ ತರ ಕಂಪ್ ಮಕ್ಕಕಂಟಯ್ತ ದು ಈ ತ ಬಬಿಏ ತಕ್ಷಣಕ್ಕೆ ಬ ಕಂಪ್ಲೀಟ್ ಮಾಡ್ಬು ತಕ್ಷಣ ನ ರಾ ಹ ಬರ ಒಂದು ಪಸಂಗ ಕೇಳ್ದಕ್ ಎರಡ್ ರೂಪಾಯಿ ಕೊಟ್ಟನ ಕೊ ಯ ಈ ಇ ಮಾರ್ ಐದ್ ನಿಮಿಷ ಆಯ್ತು ಐದ್ ನಿಮಿಷ ನಿಮಿಷ ಮಾತಾಡ್ಬೇಕ ನಿಮ ಆ ಹತ್ತು ನಿಮಿಷ ಆಯ್ತು ಈಗ ಹತ್ತು ನಿಮಿಷ ಆಮೇಲೆ ಏನ್ ಮಾಡ್ಬೇಕು ಕಟ್ ಮಾಡ್ು ಇನ್ನೊಂದ್ಸ ಮಾಡಬೇಕು ಅದು ಕಂಪ್ಲೀಟ್ ಮಾಡ್ಬೇಕು ಮೂವ ಸತಿ ಮಾತಾಡಬೇಕು ಅಂತ ಇರ್ತ ಅಂದ್ರೆ ಒಬ್ಬಬ್ಬ್ರ ಜೊತಲಿ ಐದೈದು ಜತಿ ಮಾತಾಡ್ಬೇಕು ಹಂಗ ಆರ್ ಜನ ಜೊತಲಿ ಐದ್ ದಿವ್ಸಕ್ಕೆ ಮಾತಾಡದ್ರ ಟಾಸ್ಕ್ು ಕಂಪ್ಲೀಟ್ ಆಗ್ತ ಅವತ್ಾಗ ಸಾವಿರ ರೂಪಾಯಿ ಬತ ದೊಡ್ ಈತ್ತು ನಿಮಿಷ ಕಟ್ ಮಾಡ ಎಷ್ಟ ನ ಪ್ಪ ಕಬುದು ಕಂಟ್ ಆದ್ಮೇಲೆ ಕಕ ಅ ಮ ಕಷ್ಟಕಲ್ಲ ಹೋಗ ಇ ಏನ ಸಾವಿರ ರೂಪಾಯಿಾರ ಕೊಟರು ಆ ಎಷ್ಟ ಇಟ್ ಬೇಕುೋಗಗ ಆ ಒ ಒ ಜೊತೆ ಮಾತಾಡನಿ ನ ಫ್ರೆಂಡ್ೊ ಇಗ್ನನ್್ ಜೊತೆ ಮಾತಾಡ್ತೀನಿ ಎರಡು ಆಯ್ತಾ ನಿಮ್ಮಮ್ಮಿ ಫೋನ್ಲಿ ಮಾಡ್ತನಿ ಮೂರ್ ಆಯ್ತಾ ಆಸ ಬೋಡ್ಂದಸತ್ ಮಾಡ್ತ ನಾಕಾಯ್ತ ಹ ಐದಯ್ತಾ ಮಾನಸಪ್ಪಂತ ಮಾಡ ಬೇಡ ಬರು ಮಾನಸಪ್ಪ ಇಲ್ಲ ಯಾರಾರ ಬ ಇಲ್ಲ ನಾನಫ್ರ ಮುಗಲ್ಲ ಆ ಅವ್ರಗೂ ಅವ್ರಿಗೂಳ್ಳದ್ರ ಅವ್ರಿಗೂ ಗೊತ್ತ ನಂಗಗೂ ಗೊತ್ತ ಈ ಡೋಳನ್ ಮಾಡನ ಮಾತ್ರ ಜಾಣ ಇದು ಡೌನ್ಲೋಡ್ ಮಾಡಿದ್ರೆ ಮಾತ್ರ ಹಂಗ ಅವೊಂದ ಮಕ್ಕಂಡಿಗೆ ಮಾತಾಗ್ಬಿು ಅವರು ಯಾರುಗಟು ಯಾರಕ್ಕ ನಿನ್ ಯ ನಡ ಗೊತ್ತೋ ಹೆಗ್ ನಿನ್ ಈಗ ನೀಗ ಬರ್ದೇಡ್ಕಡ್ತಿ ಅಂದ್ರ ಕಿಕಾ ಮಾಡ್ತಾರ ಮಾಡತ ಕಂಪನಿಯೊಲ್ಲ ಈಗ್ಲೇ ನೋಡ್ತಾ ಇರೋದ ನೀ ನಿನ್ಗೆ ಯಪ ಹೇಳ್ದ ಸರಿ ಈಗ್ ತಕ್ಷಣಕ್ಕೆ ದುಡ್ಡು ಬರ್ಬೇಕು ನಮ್ಗ ಹಂಗ್ಬೇಕು ನಮ್ಗ ಈಗ ಮಾತಾಡ್ ಆಯ್ ಇನ್ನ ಪು ತು ಮಾತ್ತ ಕೊಡ್ತ ಇರೋದೆೇ ಹೆಚ್ಚು ತಕ್ಷಣಕ್ಕೆ ಕೊಟ್ಬಿಟ್ರಿ ನೀ ಇ ಹವು ಅವ್ ಮಾತ್ರ ನಾವ ದುಡ್ ಕಟ್ಬೇಕು ಅಂತಲ್ಲ ದುಡ್ಡು ಕಟ್ಬಿಟ್ಟ ಆಬೇಕು ಇಸಬೇಟ್ಟ ಆತ ಹ ಅದ್ಕ ನಾವು ನೂ ರೂಪಾಯಿ ಕುದುಕ ಆಡುದು ಅಲ್ಲ ನಡಿದೆ ಕೆಲ್ಸ ನೋಡಿ ಹ್ಮ ಹಂಗ ತಪ ಹ್ಮ್ ಹ ಹೋಗೋಣ ನ ಮಧ್ಯಾಹ್ನ ಸ ಳಟಸ ಹ ಅಲ್ಲಿಯಾ ಕೊಟ್ಟಾರ ಟಷ ನೋ ಪಾಮರ್ ಬ ಅಳೊಂಡ ಅಡ ಬಟ ಪಳಲ್ಲ ಕಮ ಜದು ಹ ನನ್ಗೆ ಟ ಸಿಲಿ ಹೆಂಗ ಹೆಂಗ ಇದ್ ಮಾಡದ್ರ ಗೊತ್ತಾ ಒಂದ್ಸತಿ ನಾಳಕ್ ಬಂದ್ರು ಒಂದ್ಸತಿ ನಾಳಿದ್ ಬಂದ್ರು ಇನ್ನೊಂದ್ಸತಿ ನಾಳಿದ್ ಬಾಂದ್ರು ಅ ಕಣನ್ ಕಣನ್ ಕಣನ್ ಕೊಂಡ ತ ಬಿಡ ಸಂದುಕ್ಕ ಆಗ ಕೊನ್ಗ ಕೊಟ್ಟು ಹಾಗು ಇನ್ನೂರ ಐವತ್ ರೂಪಾಯಿ ಕಿತ್ಗಡೆ ಕೊಟ್ಟ ಯಾರಾಗತ್ತಾ ು ಪುಕ ಎಂಗ ಅಡ್ತಾನಲ್ಲದಾ ಹೆಂಗಗೆ ಹೆಂಗ ಮಾತಾಡ್ತಾನಾವರ್ ಮಾತಾಡ ಮಾತಗಳಾವ ಅ ಕ ಎಾರಡು ಸಲ್ಲ ತ್ ಬ ಆ ಬೈಲಿಡ ಬೈಲಿ ಹಡರಾಮ ಬೈಸ ಚಲ್ಸ ಉಬರ ಅ ಕ ಸಮಲ್ಲ ಯಾರ ಮಾಡಬ ಸು ಬ ಹ ಅ ಬುದ್ಯವ ಬಂದವ್ರಗ ಹಂಗೆ ಮಾತಾಡಿಲ್ಲ ಸ ಬನ್ನಿ ಬನ್ನಿ ಎನ ಮಾತಾಡ್ತಾನ. ಚ ಆ ಬ ಬುದ್ಧಿ ಅವ್ರನನ್ ತರಬೇಕಾರ ಹ್ಮ ಅಂತೆಲ್ಲ ಅಏನ್ ಕರ್ಬೋದು ಅಂತ ನಾ್ ಅವ್ರ ಅವರು ಒಂದಸ ಈಗ ನನಗ್ ಕಟ್ಟರಲ್ಲ ಬುದ್ಧವ್ಣಂಗಗೆ ಇಲ್ಲಡೆ ಹ ಕೇಳಿಸಕೀರಿ ಈಗ ನಾ ಬುದ್ಧವರಿನ ಎಷ್ಟ ಕುರಿಬಹುದು ಬೇ ಬಾಯ್ಲಿ ಅಂತ ಕರಿಬಹುದು ಯಾರಂದಿದನ ಈಗ ನಮ್ಮೂರ್ ಬುಜಜೂರ ಅಕಿದ್ದಾರ ಗೊತ್ತ ಅದೇಂತ ಪುದಿಯವರಫ ಅವರು ಹ್ಮ್ ಕರೆ ಬಲದ ಕ ಬ ಸರಿ ಕಾಯ ಬಹುದು ಅ. ಕರದ್ರ ಲಕ್ಷನ ಅದು ಬುದ್ಧಿಯವರ ಲಕ್ಷಣನ ಅದು ಮತ್ತೆ. ಅದ ಹೆಂಗೆ ಹೇಳೆ.
ಹ್ಮ್ ಹ್ಮ್ ಹ್ಮ್.
ನಮಕ ಈದುದು ಕೊಡ ನೀ ಒಬ್ಬ ಮಾಡ್ಸರ್ದಿಲ್ಲ ನಮ. ಸ ಯಸಸನ್ ಬಿಸಸ ಮಾಡಿರಾಗ ಮಾಡ ಒಬ್ಬಂಗ ಮಾಡಿಸಲಿಲ್ಲ. ಯಕ್ ಮಾಡಿಸ್ತೀವಿ ಅಂದಂದ್ರೆ ನಾನನು ಕರಿನು. ಅವಕಾಂದ ಅವ ಹ್ಮ್ ಅವ ಇವನ್ನ ಪತ ಯ ನಾನ. ಏ ಹ ಎನ್ನ ತೋಕೋತಾನ. ಇ ವ್ಯಾನ್ ಓಡಸ್ಕೊಂಡು ಪಾಠ ಮಾಡ್ತಾರಲ್ಲ ಅವನ ಅವನಲ್ಲ. ಅಡೆವ್ನ ಬರ್ಲಂದ ಆಯ್ತಾ ಹ. ನಾ ಮಸನಕ್ಕೆ ಒಡದ ಉಡುಕಡವೇ. ಹ ಸಾಂಬಾರ ಮಾಡ ಸ ಮು. ಐದ ಮೂರುಸ ಮಾಡಸ್ಕೊಬತ ಇನ್ನೊಬ್ಬಿದ್ದ. ವ ಮರನ ಹೊತ ಕಡಿಮ ಮರ್ಷಿ ಲಾವಣ ಯ ಚತಿ. ಇಷ್ಟದಿಲ್ವಾಲ. ಹ್ಮ್ ಇಲ್ಲ ದೊಡ್ಡ ದೋಸ್ತನ ಅಲತ್ತರ್ ಹ ಇತ್ತಲ್ಲ ಸ್ಕೂಲಿ ಎ ಸ್ಕೂಲಿ. ಹ ಹೈಸ್ಕೂಲ್ ಹೈಸ್ಕೂಲ್ ಬೈಲಿ. ಯಾವತ್ತಿನ ಕರಿಂಗ್ ಮಾಡ ಅ ಯದು. ಬರ್ಡೇತರ ಬಂದಿ ಸ್ಕೂಲ್ಗ ನಕೊಂಡ ನಕೊಂಡ. ಕೈನ ನುಳ್ಕೋ ಎಲ್ಲಾ ಕೊತಿರ್ರು ಒಬ್ಬು ವಿಯೋಡ್ದ ವಿಯೋಡ್ದ. ಮ್ಮಿ ಕಣಿಲ್ ಅಮ್ಮ ಅನಿಲ್ ಸರ್ಮೇಲೆ ಮಸ್ತ್ ಎಲ್ಲಾ ಒಡದ ಬಿರು. ಒಂದ್ ಐಸ ನಿ ತಿರ್ಸರ್ ಎಲ್ಲ ಹೊಡದ್ರು ಸು ಇಡ್ಕಡು. ಹ್ಮ್ ಛೇ. ಹ ಒಬ್ಬಡ್ಯ್ ನೋಡ್ರಿ ಎಳ್ಳೆಡ್ಗ ಎರ್ ಬಿಟ್ರು ಬೆಂಡ್ ಬೆಣ್ಗ ಕಪ್ ಕಪಗತಿವಿ ಎರ್ದ ಬಿಟ್ರು. ಮೂರ್ ಸೀಟ್ ಕಂಗೆ ಹೊರ್ರು. ಅಬತ್ತ ಒಟ ಬ. ಹ ಸಣ್ಣ ಕಾಣೋಗ ದುಃಖ ಹೆತ್ತ ಕೈ ನೋಡ್ಕೊಂಡಿ ಎರಡ್ ಕೈ ಇರ. ಮುಡಿತ ನಚುರಿ ನಾಮ. ಎತಿ ಮುಕ ಮನೋ ಜಿಬ್ರವ ಎತಿ ಕೊಟ್ಟಾ ಅಗ್ರ ಯಲ್ಲ ಯಜಮ್ಮ ಚಟ್ ಚಟ್ಟ ಕೊಟ್ಟ.
ಅವ
ಮಾಡ್ಬಿ ಬಿ ಎ ಕೊಡವ ನ್. ಹೊಡೆದ ಬಿಟ್ಟಿದ್ರಂತಲ. ಗ ಅದ ಹೆಂಗ ಹೊಡ್ರ ನಿಜಲಿ. ಅಡೆನ್ಹೆಂಗ್ ಹೋದ್ರು. ಏ ಅದು ಅವತ್ತು ಏನಾಯ್ತು. ದು ಆನೆ ಒಳ್ಳೆ ಮಾಡ್ತಿರು. ಆಯ್ತಾ ಎಲ್ಲಾ ಒಂಟಾಗಿರು ಅವ ಹಬ್ಬಳ ಇವಾ. ಕರ್ದು ಸೆಲೆಬ್ರೇಟ್ ಮಾಡಕ್ ಅನ್ಬಿಟ್ಟು ಸುಮ್ಕ್. ಕಾರ್ಕೊಂಡು ಉಟಾನ ಕಾರ್ಕೊಂಡು ಗ ರೂಮಕನ್ಡ ಗಡ್ ಸೀ ಗೊತ್ತಿಲ್ಲ ಅವನ್ಗ ಅವನ್ಗ ತ್ತ. ಪತ್ತು. ಎಲ್ಲಲ್ಲ ಸೇರ್ಕೊಂಡ ಗತ್ಗ ಹೊಡೆದ್ಬಿಟ್ಟು ಹೊಡೆದ್ಬಿಟ್ಟು ಮೊಕ್ಕ ಅಲ್ಲಿ. ಔಸ್ರ ಶಾಲು ಹಾಕಿರ್ ಗೊತ್ತಾ. ಆ ಶಲು ಎತ್ಕ ಬಂದು ಎತ್ಕ ಬಂದು ಮಾಕ್ ಹಾಕಿ. ತಬ್ಬರ ಕಡಿಕ ಎಲ್ಲ ಗಡ್ಸಿಿ ಗಡ್. ಗಾರ ಆಯ್ತಲ್ಲ ಅ ವರ್ಷ ಯಾಕೆ ಸುಮ್ಸುಮ್ಮೆ ಹಂಗ ಒಡ್ಡಿದ್
ಆಟ
ಹ ಒಂಬತ್ ಜನ ಗೋದಾಯ್ತ ನಿನ್ಗ ಸುಮೀರು ತಲಕೆಡಸಕೋಬೇಡ ಎಷ್ಟ್ ಅಯ್ಯ ಅನಿಸ್ತಾನ ಅಂತಂದ್ರ ಅವ್ನ್ ಪೀಡ್ಲಿ ಕೂತ್ಕತ್ನಿ ಅಂತಂದ್ರ ಒಂದ ಲೈನ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಆ ಲೈನ್ಲಿ ಹೆಂಗೆ ಅಂತ ನಮ್ನ ಕ್ವೆಶನ್ ಕೇಳ್ತನ ಕೇಳ್ತಾನ ಆ ಲೈನ್ಲ್ಲಿ ಹತ್ತು ಕ್ವೆಷನ್ ಕೇಳ್ತಾನ ತಾಯಿ ಸೀಳಬಿಡ್ತನ ಇರು ಇರು ಕಟ್ ಮಾಡ್ಬೇಡ ಆಯ್ತನಾ